ಹ
ಹಲೋ
ಕೇಳಿಸ್ತಾ ಇದೆಯಾ
ಹ್ಮ ಮಾಡ್ತಾ ಇದ್ದೀರಾ
ಹಾ ಏನ್ ಮಾಡ್ತಾದೀರಾ
ಇವಾಗ ಮನೆ ಬನ್ನೆಡ್ಡುವರಿ ಮುಗಿಸಕೊಂಡು
ಹ್ಮ್ ಇವಾಗ ಬಂದರ ಬಸ್ಸಲ್ಲ
ಹ್ಮ್ ಬಸ್ ಅಲಿ
ಹ್ಮ್ ಏನು ಹುಡ್ನ ಮನೆಗ ಹೋಗಿಲ್ವಾ
ನೀ ಬ ನೀ ನ ಕ ಹ್ಮ್ಗೆ
ನಮ್ದ ಆಯ್ತು ಕಪ್ಪಾ ನಂದು ಮಿಷಿನ್ ಯಾಕೋಷ್ಟ ಸ್ಟಿಚಿಂಗ್ ಲೂಸ್ ಲೂಸ್ ಆಗಿ ಒಂಥರ ಚೆನ್ನಾಗೆ ಬರ್ತಾ ಇರ್ಲಿಲ್ಲ. ಅದಕ್ಕೆ ಮಿಷಿನ್ ರೀ ಸರಿ ಮಾಡುಮ್ ಎಲ್ಲಾನೂ ನೀಟಾಗಿ ಬಿಚ್ಚಾಕ್ ಬಿಟ್ಟು ಆಯಿಲ್ ಎಲ್ಲ ಹಾಕಿ ನೀಟಾಗಿ ಎಲ್ಲಾನು ಒರ್ಸ್ಬಿಟ್ಟು ಇದ್ ಮಾಡ್ತಾದೆ ನೀವೇನ್ ಮಾಡ್ತ ಆ ಸರ್ವಿಸ ಅ ಒಂದು ವರ್ಷ ಒಂದು ವರ್ಷ ಅಷ್ಟೇ ಒಂದ್ ವರ್ಷ ಏನೇನು ಎರಡು ವರ್ಷ ಆಯ್ತು ಮಿಷಿನ್ ತಗೊಂಡು ಅವ್ರ ಸರ್ವಿಸ್ ಮಾಡ್ಸಕ್ ಬರ ಹೇಳದ್ರುನು ನೆಟ್ವರ್ಕ್ ಸರ್ವಿಸ ಮಾಡ್ಕೊಡೋದಿಲ್ಲ ಅದ ಯಾರೋ ಒಬ್ಬ ಅಣ್ಣ ಒಬ್ಬಯ ಬರ್ತಾನೆ ಲೂಸ್ ಲೂಸ್ ಒಂತರ ಆಡ್ತಾನೆ. ಅದಕ್ಕೆೇ ಆತಗೆ ಹ್ಮ ಏನೂ ಕೊಡ್ಲಿಲ್ಲ. ನಾವ ತಕ್ ಸರ್ವಿಸಸ್ ಹೆಂಗೋ ಎಲ್ಲಾನೂ ಬಿಚಕ್ಬಿಟ್ಟು ಆಯಿಲ್ ಹಾಕೊಂಡು ಮಾಡ್ಕತ್ದು ಚೆನ್ನಾಗಿ ಬತಿತ್ತು ನೆನ್ನೆ ಮೊನ್ನೆ ಹಿಂದೆ ಹಕಂಗ ಆಗೋಯ್ತು ಇನ್ನೇನ್ ಮ ಹ
ಒಣ ಮೇತಲ್ಲಾರ್ಕನ
ಹ್ಮ ಪೂರ್ಣಮಿ ಅಂತಾನೆಲ್ಲ ಅದೇ ನು ಅದಕ್ಕ ಒಂಥರ ಈಗ ಮಾಡಿನಿ ಆದ್ರೆ ಹೊಲ್ದಿಲ್ಲ ಇನ್ನು ಹೋಗ್ ಅಲ್ಲಿಬೇಕು ಈಗ ನೀವೇನ್ ಮಾಡ್ತೀರಿ
ಬತ್ತೆ ಹದ್ರ ನಮ್ದು
ಮತ್ತೆ ನಿಮ್ದ ಅವ ಭಾನುವಾರ ಬರ್ತೀನಿ ಅಂದ್ರಲ್ಲ ಅದಕ್ ಆಾವತ್ತ ಹೊಲ್ ಮಾಡಡಗ್ದೆ ಎಲ್ಲಿ ಬರ್ಲಿ ಇಲ್ವಲ್ಲ ನೀವು
ರೆಡಿ ಆಗಿದ್ದ
ಹ್ಮ್ ರೆಡಿ ಮಾಡ್ ಮಾಡಗೀನಿ ಆದ್ರೆ ಫಾಲ್ಸ್ ಹಾಕಿಲ್ಲ ಫಾಲ್ಸ್ ಇಲ್ಲೆಲ್ಲೂ ಸಿಗ್ತಾ ಇಲ್ಲ
ಹ್ಮ್
ಅಕ್ಕಿ ಕಿಸುಬೇಕ ಬೇಡವಾ ಅಂತ ಬೇಡ ಅಂದ್ರು
ಹ್ಮ್
ಅದಕ್ಕೆ ಇನ್ನೊಂದ್ ಬ್ಲೌಸ್ ಅದೇ ಅಂತಿದ್ರು ಆದ್ರೆ ನಾನ ಇರಲ್ವಲ್ಲ ನಾನು ಸೋಮವಾರ ಊರ್ ಹೊಂಟೈತನಿ ಅವ್ರಗೆ ಶುಕ್ರವಾರ ಎಲ್ಲಾ ಬೇಕಂತೆ ಅಷ್ಟೆದ್ದಿರಲ್ಲ ಆಗಲ್ಲ ಅನ್ಬುದು ಅಲ್ಲೆ ಎಲ್ಲರೂ ಹೊಲ್ಸ್ಕೊಳ್ಳಿ ಅಂತ ಹೇಳ್ತ್ದ
ನಿನ ಕೆ ಸೋಮವಾರ ಅವ್ರಿಗೆ
ನಮ್ಮಲ್ಲಿಗೆ ನಮ್ಮಿಗೆ
ಹ್ಮಕ್ಕೆ
ಅವ ಅಲ್ಲಿ ಯಾರು ಇಲ್ಲ ನಮ್ಮ ಮತ್ತೆ ಒಬ್ರೇ ಹ
ಬಡತನಗ ಮೈಸೂರು ಬದ ಹೇಳಿ
ಅಯ್ಯೋ ಕಾಸಿನ ಕೊಟ್ಟೀರ ನಾಲ್ ನಾಳೆ ನಮ್ಮ ಮಾವ ಬಚ್ಚನಂತೆ ಕೊಡ್ತೀನಿ ಅಂತ ಅಂದಾರ ನಾಳೆ ನೋಡ್ಬೇಕು
ಹ್ಮ್ ನೋಡ್ಬ ಬರ್ತೀರಾ ಏನು ಅಂತ ಹ್ಮ ಹಲೋ
ಇಲ್ಲ ಅಷ್ಟೇ ಇಲ್ಲಿ ಒಂದು ಅರ್ಜಿಕಾಗ ಇಕ್ಕಾಲದು
ಹಾ
ಹ
ಹಲೋ
ಹಲೋ
ಕೇಳುಸ್ದ
ಅಲ್ ಹ್ಮ ಈ ಕೇಳಿಸತಾ ಇದೀಯ ಅಲ್ಲಿ ಏನ ಹಾ ಕೇಳಿಸತಾ ಇದ ಹೇಳಿ
ನಾಳೆ ಬತ್ತಿ ಆತ
ನಾಳೆ ಆಗಲ್ಲ ನಾಳೆನೇ ಅವರು ಬರೋದು ಕಾಸ ಕೊಟ್ರೆ ನಾಳಿದ್ದು ಬರ್ಬೋದೇನು
ಹ್ಮ್
ಅದ ಇನ್ನು ಡಿಸೈಡ್ ಮಾಡಿಲ್ಲ ನಾಳೆ ಬ್ಲೌಸ್ ಕಳವು ಅಲ್ದು ಫಿನಿಶ್ ಮಾಡ್ಬೇಕು ನಡಕ ಎಲ್ಲ ಮುಗಿಸ್ಬೇಕು ನೋಡದ ನಾಳೆ ಏನಾರರು ನಮ್ಮಮ್ಮನ್ ಕ ಹಳ್ಕೊಂಡು- ಕಾಸದ ಆಜಷ್ಟು ಆದ್ರೆ ಬರ್ತೀನಿ ಗೊತ್ತಾ ಅಂಗಡಿ, ರುವಾಗ ಒಂದ್ ಸ್ವಲ್ಪ ಹೊತ್ತಿಗೆ ಬರ್ಬೇಕು. ಅಂತ ಅಂಗಡಿ ಚೆನ್ನಾಗಿರ ಅಂಗಡಿ ನೋಡಿ.
ಯಾವ್ದ್ ಬೇಕು ಮಾರ್ಕೆಟ ಅಲ್ಲಿ ಮಲ್ಲಿ ಯಾವ್ದ್ ಬೇಕು ಅಂತ ಕೇಳತ ನಿಮ್ಮ
ಅಂದ್ರೆ ಮಾಮೂಲಿ ಸಿಂಪಲ್, ಮೀಡಿಯಂ ಅದೇ ಮಧ್ಯೆಲ್ಲ ಪ್ಲೇನ್ ಸಾಧ ಸಿದಾ ತರನೇ ಸಿಂಪಲ್ ಆಗಿದ್ರೆ ಸಾಕು ಅಷ್ಟೇನ್ ಗ್ರ್ಯಾಂಡ್ಗಗಿ ಬೇಡ ಒಂದ್ ಸಾವಿರ ಒಂದ್ ಸಾವಿರ ಬಜೆಟ್. ಒಂದ್ ಸಾವಿರ ಒಳ್ಳಗಿರ ಇದ್ರು ಸಾಕು ಒಂದ್ ಸಾವಿರ ಒಂದ ಸ್ವಲ್ಪ. ಮೇನಾದ್ರರು ಒಂದ್ ಇನ್ನೂರು ಮುನ್ನೂರು ಆದ್ರರೂಳುಕ್ಕೆ
ಗ ಮಾಡತ
ಅದೇ ಮನ್ನರ್ಸ್ಕಲ್ಲ ಹೋದ್ರೆ ಅಲ್ಲಿ ಜಾಸ್ತಿ ಒಂದ್ ಸಿಂಪಲ್ ಸೀರೆ ತಕತಿನಿ ಅಂದ ಹೇಳ. ಎಂಟನೂರು ಹಂಗಿರ್ತದೆ ಏನ್ ಬಾ್ರಡರ್ ಸೀರೆಗಳಿಗೆ ಹಯ್ತೀನಿ ಅಂದ್ರೆ. ಸಾವ ಎರಡು ಮೂರ್ ಸ ಸಾವಿರ ಮೇಲೆ ಬೇಕು ಅದಕ್ಕೆ ನಿಮ್ಗೆಾದ್ದೂ ಅಂಗಡಿ ಅಕ್ಕಪಕ್ಕ, ಹೋಲ್ಸೇಲ್ ಅಂಗಡಿಗಳು ಗೊತ್ತ
ನೀನು- ನೀ -ನೀನು ನೇತ್ರ -ನೀ -ಅಲ್ಲ ನೀವು ನೇತ್ರ ಮಾರ್ಕೆಟ್ ಹೋಗಿರ. ಹಾ
ಎಲ್ಮ್ಮನ್ನರ್ಸಿಂದ ಕಡೆ.
ಮೊನೆ ಹತ್ ಹೂಗಿದ್ರಲ್ಲ
ಮನ್ನರ್ಸ್ಗೆ ಅದೇ ಮನ್ನರ್ಸ್ ಹಿಂದಗಡೆಯಿಂದ ಬಂದಿದ್ದು. ಆರ್ಗೆಟ್ ಕೋದ್ವ ಲ್ಲಿಲ್ದ್ವು
ಮಂಗಲಿಗೆಾರಿಗೆ ಹೋಗ್ತಾ ಕದ್ರಲ್ಲ ಬಟ್ಟಣ.
ಮನ್ನರ್ಸ್ಕ ನಾವ ಹೋಗಿದ್ದು ಸುಮಂಗಲಿಗ ಮನ್ನರ್ಸ್ಕ ಇಲ್ಲ ಸುಮಂಗಲಿಗೆ.
ಅಲ್ ಹೋಗ್ಬಿಟ್ಟು ಒಂದ್ ಫೋನ್ ಮಾಡಿದ್ರು ಮ್ಯಾನೇಜ ಅಲ್ಲಿ ಹೋಗ್ಬಿಟ್ಟು ನಮ. ಬಾವ ಅಪ್ಪಾಜಿ ಮಾತಾಡ್ಕೊಂಡ್ಬಿಟ್ಟು ಫೋನ್ ಮಾಡಿದ್ವಿ ಕೆಳಗಡೆ ಅಂಡ್ರ ಗ್ರೌಂಡ್ ಅಲ್ಲಿ. ನಮ್ಮ ಅಪ್ಪಾಜಿ ಮಾತಾಡ್ತಾರ ಅಂತ ಅಂದ್ರಿ ಮೇಡಮ್ ಜೊತೆ ಪತ್ರನ ಮಾತಾವಡ ಇನ್ನೂ ಕಮ್ಮಿಯಾಕ ಕೊಡಣ.
ನೀ ಇ ಕೆಟ್ ಆಯ್ತು ಅಲ್ಲೆಲ್ಲ ಹೋಲ್ಸೇಲ್ ಅಲ್ಲೆಲ್ಲ ಕಮ್ಮಿ ಆಗ್ತಾರೆ. ನೀವ ಬಂದ್ ಹೇಳಿದ್ರೆ ಅದೊಂತರ ಫೋನಲ್ಲೆಲ್ಲಾ ಕೇಳಕ್ ಆಗಲ್ಲ ಹಂಗೆ. ಫನಲ್ಲೆಲ್ಲಾ ಕೇಳಿದ್ರೆ ಅವ್ರರು ಯಾರು ಹಂಗೆ ಹಿಂಗೆ ಅಂತ ನಮ್ದ ಜಗಳ ಮಾಡ್ಬಿಡ್ತಾರೆ.
ಈ ಮೊನ್ನೆ ಮೂರ್ ತಿರ ತಗಂಬಂದೆ ಸೋಭನಿಿಗೆನೆ ಹಾ- ಮುನ್ನೂರು ಮುನ್ನೂರು ಮೂವತ್ತು -ರ ಕ ಹಾಕ್ಕಂದು ಆದ್ರ ನ ಕೊಟ್ಟು ಹ ಅದ ಕೊಟ್ಟ
ಅದೇ ನಾವ್ ತಂದಿದ್ವಲ್ಲ ಆನೆ ಸೇರಿ ಹದ್ನೆ ತಕ ಬಂದಿದೀರ.
ಹ -ಅದನ್ನೇ ತಕೊು ನಂಗೆ ಇನ್ನೂರು ಎಂಬ ಅರವತ್ತು ರೂಪಾಯಿ ಹಾಕಿಡೋದು.
ಹ್ಮ್ ಅಲ್ಲೇನ್ ಬೇಡ ಹೋಲ್ಸೇಲ್ ಅಂಗಡಿಲಿ ಅಕ್ಕಪಕ್ಕ, ಎಲ್ಲಾರೂ ಸಿಂಪಲ್ಕ ಸುಮಾರಾಗಿ ಇರೋನೇ ಯಾವ್ದಾದ್ರು ಒಂದ್ ಮೂರ್ ಸೀರೆ ನೋಡಿ. ಸಾಕಕೊಂಡಂತ ಒಂದೊಂದು ಸಾವಿರ ರೂಪಾಯಿಗೆ.
ಯಾವ ಅಂಗಡಿ ಇಷ್ಟ ಆಯ್ತ ಅಲ್ ತಗೋ
ನಾಳೆ ನೋಡ್ತೀನಿ ಮಧ್ಯಾಹ್ನ ಆದ್ರೆ ಮಧ್ಯಾಹ್ನ ಮೇಲೆ ಬೇಕಲ್ ಬರ್ತೀನಿ. ಒಂದ್ ಒಂದ್ ಅರ್ಧ ಗಂಟೆ ಒಂದ್ ಗಂಟೆಲ್ಲೆಲ್ಲಾಪ.
ಹ- ನೀ -ಬತ್ನಿನ್ ಮಾಡಟ್ಟ ಪ ಬತ್ನಿ ಆಟ್ಟ. ಇಪ್ಪ ಮೌಟ್ಟು ನೀ- ಶೋಭನ್ಗ ರಜಾ ಹಾ -ಕುಟ್ ಬಂದಾರಾ ದೇವಾಡ
ಆಯ್ತು ಯಾವತ್ ಮಿಸ್ -ಆ -ಕಾಲ್ ಮಾಡಿದ್ರು ಅಂತ ಹೇಳ್ಬಿಟ್ಟೆ ಅಂತ. ಾಜ್ನಲ್ಲ
ಓ ಊಟಕ್ಕ ಊಟ ಟೈಮ್ ಇತ್ತಲ್ಲ ಹೋಗೋಣ ಅತ್ ಬಂದೆ.
ಅದಲ್ಲಿ ನಾನು ಲೇಟ್ ಮುಗುತ್ತೆ ಗೊತ್ತಾಯ್ತು ಗೊತ್ತಾಯ್ತು ಈಗ ಹಂಗ ಮಾಡಲ್ಲ. ಯಾಕ ಬನ್ನಿ ಒಂದ ಹತ್ತೇ ನಿಮ್ ಒಂದ ಅರ್ಧ ಗಂಟೆ ಇಲ್ಲ ಮುಕ್ಕಾಲ ಗಂಟೆಲ್ಲೆಲ್ಲ ಮುಗಿಸಬಿಡ್ತೀನಿ. ಯಾಕಂದ್ರೆ ಆಗ ಅವಳು ನಾನು ನಾನ ಒಬ್ಳಾಗಿದ್ರೆ ಬಂದ್ಬಿಡ್ಬೋದಾಗಿತ್ತು ಅವ
ಹ್ಮ.
ನಾನು ಮಾಡಸ್ಬೇಕು ಬಾ ನಾನ್ ಕಾಲೇಜ ಅಲ್ಲಿ ಫೀಸ್ ಅಷ್ಟೇ ಕಟ್ಟದು ಫೀಸ್ ಇಲ್ ಕಟ್ಟಿದ್ರು. ನನ್ ರಿಸಿಪ್ಟ ಅಷ್ಟೇ ಬರ್ ಕೊಟ್ಬಿಟ್ಟು ಬರ್ತಾ ಇರೋದು ಅಷ್ಟೇ ಅಂತ ಅನ್ಬಿಟ್ಟೆ ಹೋಗಿದ್ದು. ಅಲ್ ನೋಡಿದ್ರೆ ಅಣ್ಣದ ಏನು ಅಪ್ಡೇಟ್ ಮಾಡಿರ್ಲಿಲವಂತೆ ಅದಕ್ಕೊಂದ ಸ್ವಲ್ಪ ಲೇಟ್ ಆಯ್ತು ಅಷ್ ಛೆ ಇನ್ನಿಬ್ಬರ್ದ ಬೇ ಬೇಗನೆ ಆಗೋಯ್ತು.
ಹ್ಮ.
ಮುಗಿಸ್ಕೊಂಡು ಆಲ್ರೆಡಿ ಬಂದಿರವ ಅಲ್ಗೆ ತಿರ್ಗ ಅಲ್ಲೋಗಿ ಸೈಬರ್ ಸೆಂಟ್ರಲ್ಲಿ ಅಪ್ಲೋಡ್ ಮಾಡಸ್ಬಿಟ್ಟು ಎಲ್ಲನುವೆ ತಿರ್ಗಾ ಬರೋದ್ರಲ್ಲಿ ಲೇಟ್ ಆಯ್ತು ಹೌದ ನನ್ಗೆ ಹೊಟ್ಟೆ ಬೇರೆಹಸಿತಾಯ್ತಲ್ಲ ಅದಕ್ಕೆ ತಿನ್ನದ ಅಂದಬಿಟ್ಟ ಅಲ್ಲೊಂದ ಸ್ವಲ್ಪ ಲೇಟ್ ಆಯ್ತ.
ಇನ್ನ
ಆ
ಅದಕ್ಕೆ ಏನಾರ ತಿನ್ನು ಅತರ ತಿನ್ನಲು ಇಲ್ವಲ್ಲ.
ಎ ಅಲ್ಲ ಎಲ್ಲಿ ಒಂದ ಸ್ವಲ್ಪ ನೂಡಲ್ಸ್ ಅಡ್ರ ಮಾಡ್ಬಿಟ್ಟು ಅದ್ ತಿನ್ಲೆ ಇಲ್ಲ ನಂಗ ಇಷ್ಟನ್ನೇ ಆಗ್ಲಿಲ್ಲ ಅದು ಅದೇನ್ ಚಂದ ಅಂಬುತ್ ತಿಂತಾರ ಒಂದ ಅದೆಲ್ಲ ಟೇಸ್ಟ್ಗೆ ಒಂದ್ ಇಷ್ಟ ತಿನ್ನಕ ಸರಿ. ನನ್ಗ ಒಟ್ಟೆ ಹಸದಿದಕ್ಕು ಅದಕ್ಕೂ ತಿನ್ನಕೆ ಆಗ್ಲಿಲ್ಲ ನಂಗೆ ಅನ್ನ ಕೊಟ್ಟ್ರೆ ಸಾಕಾಯ್ತಿತ್ತು. ತೊಂದ ಚಿತು ಅಲ್ಲಿ
ಹ್ಮ.
ಹೌದು ಆ ಹುಡ್ಗಿ ಒಂದ ಗೋಬಿ ಚಕತ್ತ ನಾನು ಗೋಬಿನ ಚಕತ್ ತಿನ್ಕ ಮುಡ್ಬೇಕಾಗಿತ್ತುತ್ತಗ
ಹ್ಮ ಅಕಾನ ಇಲ್ಲಿ ಊಟ ಮಾಡುವನಿಲ್ವಾ.
ಅ ಅಷ್ಟ ಟೈಮ್ ಎಲ್ಲ ಇತ್ತು ನಾನ್ ಬಂದು ರಾತ್ರಿ ಗಂಟ ಒಂದ್ ಬ್ಲೌಸ್ ಬೇರೆ ಹೊಲ್ದ ಕೊಡ್ಬೇಕ. ತಗಿತಾ ಅಲ್ಲಿಂದ ಬರೋದೇ ನಾಲ್ಕ ಕು ವರೆ ಆಯ್ತು ಅದ್ಮೇಲೆ ಬಂದು ಹೋಗಿ ಲೈನಿಂಗ್ ತಕ ಬಂದು ಬ್ಲೌಸ್ ಕಟ್ ಮಾಡಿ ಎಂಟು ಒಂಬತ್ ಗಂಟೆಗೆಲ್ಲ ಬ್ಲೌಸ್ ಒಲ್ ಮುಗಸ್ಬಟ್ಟು.
ಹ್ಮ.
ಮಾಡಂಟ ಲೇಟ್ ಆಯ್ತಿತ್ತು ನೀವ್ ಅಲ್ಲೇಯಕ ನಾ ಹೋ ಆದ್ಮೇಲೆನಿಂದ ಗುಂಟನೆ ಬತ್ತು ಕಪ್ಪಾಜಿ ಬಸ್ಸು ಗೌರ್ಮೆಂಟ್ ಬಸ್ಸ ನಾವ ಪ್ರೈವೇಟ್ ಹ ದ ಗೌರ್ಮೆಂಟ್ ಫ್ರೀಯಾಗೇ ಇತ್ತು ನಾವೇ ಎಲ್ ರಶ್ ಆಗೋಯ್ತದೋ ಅಂದಬಿಟ್ಟು ಲೇ ಇಲ್ಲಾ.
ಏನ್ ಗೊತ್ತ ಗೌರ್ಮೆಂಟ್ ನಮಕೊಂಡು ಎಲ್ಲೂ ಹೋಬಾರ್ದು. ರಶ್ಯ ಇರ್ತದೆ ಒಂದಿನ.
ಒಂದ್ ದಿನ ರಶ್ ಇರ್ತದೆ ಒಂದ್ ದಿನ ಫ್ರೀ ಆಗಿ ಇರ್ತದೆ ಅದೇ ಅದಕ್ಕೆ ನಮ್ ಕಲ್ದೆ ಪ್ರೈವೇಟ್ ಅತ್ಕ ಬಂದ್ಮಲ್ಲ. ಆದ್ರೂ ಪ್ರೈವೇಟ್ ಅಲ್ಲೇ ಬೇಗ ಬಂದ್ಬಿಟ್ನ.
ಹ್ಮ. ಅದೆಲ್ಲ ಬಂದುದ ಆದ್ಮೇಲೆ ಮಾಮೂಲಿ ಸಿದ್ಧಾರ್ಥಲ್ಲ ಒಟ್ಟಿಗೆ ಮದ ಬಂದಂದು ಬಸ್ ಅದು
ಹ್ಮ ಮದ್ವೆ ಬಸ್ಸೆ ಅದು ಅದೆಲ್ಲ ಮದ್ವೆ ಇಲ್ಲಿತ್ತ. ತ್ತು ಅನ್ನೋಗೋಸ್ಕರ ಹಂಗೆ ಕಾಡಿನ ಒಂದ ಸ್ವಲ್ಪ ಎದನೂ ಜನ ಕ ಬರ್ಬೋದು ಒಂದಷ್ಟು ದುಡ್ಡದೆ ಅನ್ಬಿಟ್ಟು ಬಂದಿದ್ದು.
ಹ್ಮ ಅದ ಪುನ ಇಂದ ಗೂಟಯಾ ತಿದರ್ ಲೇಔಟ್ ಗ ಬಂತು. ಇ ನಿಂದ್ಗಊಟೆ ಬಂತಲ್ಲ ಅಬಿಟ್ಟ ನೋಡ ಚಡಲ್ಲಿ ಬಸ್ ಚೇಂಜ್ ಇತ್ತು.
ಹಾ ಆ ಕಡೆ ಸೈಡ್ ಅದಿಯಾ.
ಹ್ಮ್ ಅದ್ನೇ ನೋಡ್ತಾರ ನಿಂತಿದ ಬಂದ್ ಬೇಗ ಬಂದ್ಬಿಟ್ಟು ಇದ ಮಾಡ್ಮಿನ್ನೇನು
ದು್ೂಪ ಕಟ್ತಾಯ ದಯ ಮಾಡ್ಬೇಕು ದುಡ್ಡು ವಾತಪ ಖರ್ಚ ಆಯ್ತ ನಾನದೆಲ್ಲ
ಅಯ ನಾವ್ ಆತರ ಎಲ್ಲ ಖರ್ಚು ನಾವ್ ಖರ್ಚು ಮಾಡಕ್ಕೆ ಕಲ್ಲ ಅಷ್ಟೊಂದ ಇಂಜರ್ ಇಲ್ಲಕ್ಕಪ್ಪ
ಅದನೇ ಅಂತರ ಅದನೇ ಅಂತರ ಅವತ್ ರೂಪಾಯಿ ಹೋದ್ರ ಇತನದೆಲ್ಲಾ ಬೇಗವಾಗಿ ಮನೆಸ ಸೇರ್ಕೊಬೇಕು ಯಡ್ತ ಒಂದ್ ಮಾತ ಕೇಳ್ಬೋದು
ಹ್ಮ ಆ ತರ ಏನಿಲ್ಲ
ಅವ್್ರ ಏನ್ ಮಾಡ್ತಾಿದಾರ
ಅವ್ರ ಬಂದಗವ್ರ ಮೊಬೈಲ್ ನೋಡ್ತಾ ಇರ್ ಮೊಬೈಲ್ ನೋಡ್ತಾ ಇರ್ಲು ನ ಫೋ ಅಲ್ ಮತ್ತೆರಾಕಸ್ ಹಕಂಡೆ ಅವಳು ಮನ್ಗಳ ಹಂಗೆ ಮನ್ಗರಿ ಇಬ್ರು ಇ ಟೈಮ್ ಹ
ಆಂಗೆಇದೆಕಡ
ಹ ಅವ್ರ ಎಲ್ಲಾ ಮಲ್ಕೊಬಿಟ್ಟವ್ರಿ
ಹ್ಮ್
ಸರಿ ಇನ್ನೊಂದ್ ಐದ್ ನಿಮಿಷ ಮಾಡ್ತೀನಿ
ಹ್ಮ